ಎಲ್ಲಿ ಎಲ್ಲಿಗೆ.
ಇಲ್ಲೆ ಪ್ಪ ಕಾ ಈಕ ನಮ್ ಕಾಲೇಜ್ ಬಿಟ್ಟದಾ.
ಹ.
ಈಗ ನಡ್ಕೋತ ನಡ್ದ ನಾವ ಒಬ್ಬ ನಮ್ ದೋಸ್ತ ಒಬ್ಬ ನಡ್ಕೋತ ನಡ್ದ ಈಗ. ನೀ ಎಲ್ಲಿ ಇದ್ದಿ.
ನಾನ ಇಲ್ಲೇ ನಿಮ್ಮ ಹಿಂದೇನೆ ನೀಮ ಬೈಕ್ನಾಗ ಬಂದಿನ.
ಹಾ ಕಯ ಬೈಕ್ ನ ಬಂದೆ ಮುತ್ತು ಬುಲ್ಡತ ಬಂದಾನ ನೋಡ್.
ನಾ ಮುತ್ಯಾವ ಇಲ್ಲೇ ಇದೀವ ಮುತ್ಯಾ.
ಇಲ್ಲೇ ಅದಾನ್ ಮುತ್ತು.
ಹಾ ಮುತ್ಯಾ ನಾ ಬಂದಿವ್ ಬೈಕಿನ ಮ್ಯಾಲ ಇಲ್ಲೇ ಇಳಿಸ ಹೋದ ಅವ ಅಣ್ಣ ಸ್ವಲ್ಪ ಗಿಳಿಂದನೆ ಏನ.
ನಡ್ಕೋತ ಹೊಂಟಿರನ ನಂಗ ಬಿ ಕರಿ ಬ್ರೋ ಹದ ನಿಮಿಷ ಆಗ್ತ ನಿಂದರ್ಷ.
ಹ್ಮ್ ಹೋದ್ರಲ್ಲಿ ನೊಡಿದೇನ ಅಣ್ಣಾಗ ಅಣ್ಣ ಹೋಗ ಯಾರ.
ಯಾರಿದಿವ ಅಣ್ಣಾ ಗೊತ್ತಿಲ್ಲಾ.
ಹ್ಮ್ ಹ ಇಲ್ಲ ಇಲ್ಲಲ್ಲ ಇಲ್ಲಿ.
ಇನ್ನ ಲೇಟ್.
ಹ್ಮ್ ಹ್ಮ್ ಒಂಟಿನ್ ಅಲ್ಲೇ ಹಾಸ್ಟಿಲ್ಗೆ.
ಒಂಟಿ ಏನ್ ಹಾಸ್ಟೆಲ್ಕ್ ಊಟ ಏನ್ ಅದ ಇವತ್ ಹಾಸ್ಟೆಲ್ದಾಗ್.
ಹ್ಮ್ ಅನ್ನ, ಸಾರು, ರೊಟ್ಟಿ, ಪಲ್ಯ.
ಊಟನೆ ಹೋಗುವಲ್ದಾಗ್ಯಾದಪ್ಪ ಹಾಸ್ಟೆಲ್ದಾಗ
ಅವಾಗ ಉಣಬೇಕಂತೀವ ಅದ ವಾಮಿಟ್ ಊಟನು ಹೋಗಲ್ಲ
ಹಾ
ಎಲ್ಲ ಇರೋದ್ರಿಂದ ಊಟದಂದು ಆ ಊಟ ಭಿ ಕರೆಕ್ಟ್ ಇಲ್ಲ ಅಂದ್ರ
ಹಂಗೆ ಅದ ಮೊದ್ಲು ಆರೋಗ್ಯ ಇಂಪಾರ್ಟೆಂಟ್ ಅದ ಇದನ್ನ ನೋಡಿದ್ರ ಅದರ್ಕಿನ ದಟ್ಟನ ಕೆಳಗಿದಾತ
ಹಾ ಅವ ಅವರು ಉಳ್ಳ ಡ್ನಾರ ಮನಗನ್ ತಂದೆನ ಮಾಡ್ತಾರ ಅವ್ರು
ಹಾ ಎಣ್ಣೆ ಕಾಯಸದ ಅದ ಪಲ್ಯಾಗ ಅಂತ ಇ ಶೇಂಗಿದ ಪುಡಿನ ಹಾಕವಲ್ರಿ
ಅವ್ರ ಶೇಂಗದ ಪುಡಿ ಅವ್ರ ಮನೆ ಇಂದ ತಂದಾರ ಅವ್ರು ಹಸಲೀ ಹಾಕಲ್ರ
ವಾರ್ಡನ್ ದು ವಾರ್ಡನ್ ಹ್ಮ ಸೋರಿಗ್ ಕೇಳ್ದೆ
ಹಾ ಏನಂದ್ರ
ಅದು ಎಟ್ಟೊತ್ತಿದ್ರು ಬೇಕನ್ನಕುತ್ತಾರ ಲೇ
ಅವ ಹಂಗೆ ಅಂತಲ್ಲ ಮಗ ಹೇಳ ಅರ್ಥ ಮಾಡ್ಕೊಂಬಲ್ಲ ಸೋ ನೀವು ಅರ್ಥ ಮಾಡ್ಕೊಂಬಲ್ಲ ಏನ್ ಮಾಡುದ ಹೋ ತ್ತೆಕೊಂಬರೋ ಒಂದಿನ ಒಂದಿನ ತೆಕ್ಕೊಂಬರ್ರೋ
ಅಲ್ಲ ಅವರು ರೊಕ್ಕ ಕಟ್ಟಣಕ್ಕದ್ರ ಅಂತ ಅವರು ಕಾಲೇಜ್ದಾಗ
ಯಾಕೆ ಕಟ್ಬೇಕಂತ
ಹಾ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಲೀಕೆ ಇಪ್ಪತ್ತು ಸಾವ್ರ್ ಕಟ್ಟಣತ್ತಾರ ಅಂತೆ
ಹಾ ಅಡ್ಮಿಷನ್ ಕ್ಯಾನ್ಸಲ್ ಮಾಡಕ್ಕ ಇಪ್ಪತ್ತು ಸಾವಿರ ಯಾಕ್ ಕಟ್ಟಬೇಕು
ಹಂಗಾದ್ರ ಮಾಸ್ಕಾಡ ಕೊಡ್ತಾರ ಇಲ್ಲ ಅಂದ್ರ ಕೊಡಲ್ಲ ಅನ್ನಾಕತ್ತಾರಂತ ಅವರು
ಮಾರ್ಸ್ ಕಾರ್ಡು
ಹ್ಮ್
ಹ ನನಂಗ ಯಾವಾರೋ ದೊಡ್ ಮಷ ಕಕೊಂಡ ಹೋರ ಅವ್ ದೊಡ್ಡ ಮಷ್ಯ ಕರ್ಕೊಂಡ ಹೋದ್ರಂದ್ರ ಇ ಅಸಿ ಆಬೇಕ
ಎಲ್ಲ ಪಾರಿಗ್ಹೇಳನಿ ನೋಡವ ಅಂತ ಹೇಳನ
ಹಾ ಆದ್ರ ಅವಾಗ ಫಸ್ಟ್ ಮಾಡ್ತನ್ ಸಲ ಅವಾಗ ಹೇಳಿನ್ಲೇ ಇಸ್ಗೊ ಲೇ ನಿಮ್ ಪಾಯಿಂಟ್ ಆದ ಅದುರ್ಲಿಕ್ಕಂದ್ರ ನಡೆಂಗಿಲ್ಲ.
ಇದ್ಯಾಕ್ ಮಾಡಕ್ ಹಚ್ಚೀರೋ ಇನ್ನೊಂದ್ ಇನ್ನೊಂದ್ ತಿಂಗ್ಳ ಕಾಯ್ಬಡ್ದನೌನ
ಹ್ಮ್ ನಾಳೆ ಒಂದ್ ಆರು ತಿಂಗಳ ಒಂದ್ ಐದ್ ಆರು ತಿಂಗಳು ಆಯ್ತ ಲೇವ ಮಾಡಿ
ಹ್ಮ್
ಇನ್ನೊಂದು ಸ್ವಲ್ಪ ದಿನ‌ ಕಾ ಆರಾಮ್ ಸರಿ ಹೇ ಮಾಡ್ಕೊಬೋದಾಗಿತ್ತು
ಹಾ ಹೇಳಿದ್ಯಾ ಲೆ ಅವ್ರ ಮಾಮ ಹಾ ಏನು ಮಾಡಂದ್ರ ಅಂತದ
ಹ್ಮ್ ನಿಮ್ ಆರ್ಡನ್ನೀಗ್ ತಗಸ್ತ ನೋಡಿ
ಏನ್ ಮಾಡ್ಬಕೇನಪ್ಪಾ ಅದ ಆದ್ರ ಹುಡುಗುಂದೆಲ್ಲ ಚುಲೋದ್ ಇಲ್ಲೇ ಜೊತೆ ನಮ್ ಜೊತೆ ಕಾಲೇಜಿದಾಗೆ
ಹೂಂ ಅವನಿಗೆ ಫ್ಯೂಚರ್ಸ್ ಚಂದ ಇರ್ತಿತ್ತು
ಹ್ಮ್ ಎಲ್ಲ ಪಾರ ಸಣ್ಣ ಸಣ್ಣ ಕುತ್ತಿಗ್ ಬಂದಿಲ್ಲ ಅದಕ್ಕ ದಾವ್ರ್ಯ ಅಂತಾನ ಈ‌
ಹ್ಮ್
ಹಂಗ ನೋಡ್ಲೆ ಹೆಂಗೆ ಯಾರ್ನ ಹೇಳ
ಮಗ ಮಾರ್ಕ್ಸ್ ಕಾರ್ಡ್ ಇವು ಸರ್ ಕರೆಕ್ಟ್ ಇರ್ಬೇಕಾ ಸರ್ ಸರ್ ಹೂಂ ಅಂದ್ರೆ ಮಾಡಸ್ಲೆಬರು ಸರ್ ನೀ ಸರ್ ಹೆಂಗಲ್ಲತ್ತಂದ್ರೆ ಏನ್ ಮಾಡಕ ಬರ.
ಅಲ್ಲಟ ಯಾರ ನೋಡುವಂಗನ್ಪ
ಯೂನಿವರ್ಸಿಟಿ ಹೊಡೆದೆವು ಅಂತ ಹೇಳ್ತಿವಿ ಮಾರ್ಕ್ಸ್ ಕಾರ್ಡ್ ಬೇಕಲ್ಲ ಯಾವತ್ತೊಂದಿನ ಬೇಕೇ.
ಆಮೇಲೆ ಇಸ್ಕೊಂಡು ಬಂದು ಕೊಡ್ತನಿ ಅಂತ ನಾವ್ ಅಲ್ಲಿ ಸೆಪ್ಟೆಂಬರ್ ತಿಂಗಳಗ ಅವ್ರು ಕಾಲೇಜ್ ನಲ್ಲಿ ಕೊಡ್ತಾರ ಅಂತ ಹೇಳ್ತನ ಅವ.
ಹಂಗಾರ ಯೂನಿವರ್ಸಿಟಿ ಹೋಗ್ರಿ ಡಾಕ್ಯುಮೆಂಟ್ಸ್ ಎಲ್ಲಾ ಕೇಳ್ತನ್ ಕೋಡ್ರಿ.
ಹ್ಮ್.
ಜೆರಾಕ್ಸ್ ಅದವ ಮಾರ್ಕ್ ಕಾರ್ಡ್ದು. ಹಾ ಜೆರಾಕ್ಸ್ ತೋರ್ಸಿರಿ.
ಹ್ಮ್
ಅಲ್ಲಿ ಕಂಪ್ಯೂಟರ್ ಫೀಲ್ಡ್ ಮಾಡತಾನ ಏನಾದ್ ಮಾಡತಾನ ಅಂದ್ರೆ ಅಲಾ ಏನೋ ಬಿಡು ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ಲ ನಿಮ್ ಕಾಲೇಜ್ ಇಂದ ಮಾ. ಮಾರ್ಕ್ಸ್ ಕಾರ್ಡ್ ಕೊಡ್ತಾನ ಅಂತ ಫೀಲ್ಡ್ ಮಾಡಕೊಡ್ತಾನ. ಅವ ಫೀಲ್ಡ್ ಮಾಡಿಕೊಟ್ರಾ ಇ ಅಡ್ಮಿಷನ್ ಮಾಡ್ತೀರಿ ನೋಡ್ರಿ. ಸರ್ ಮಾರ್ಕ್ಸ್ ಕಾರ್ಡ್ ಬೇಕು ಇಷ್ಟೇ ನೆನಪು ಇವರ ಅನ್ನು. ಕಾಲೇಜು ಅಡ್ಮಿಷನ್ ಹಾಗೋಪಾರಿ ತಗೊಂಡ್ ಬರ್ತೀನಿ ಅಂತ ಅಂದು ಬಿಡ್ಬೇಕು ನೀವು.
ಹ್ಮ್.
ಹಾ ಅವತ್ತಿನ ದಿನ ಹೊರ ಹಂದ್ ಆಗತ್ತಿನ ನಿ ಹಿಂಗ ಹೊತ್ತಿನ ಅವತ್ತಿಂದ ದಿನ ಕಾಲೇಜು ನಲ್ಲಿ ಇರು. ಈರ ಹ ಇದು ಉಪ ಮುಖಪಣ ಕಲ್ಲಿಯಾರ. ಅಣ್ಣ ಮಾಡಸೋಣ್ಣ ಆ ನಾಳಿನ ತಂದು ಕೊಡಿತೀನಿ ಅನ್ನಿಸ್ಬೇಕು ನಿ ಕೈಗೆ.
ಅಲ್ಲಿ ಬೀದರ್ ಯೂನಿವರ್ಸಿಟಿ ಬೀದರ್ ಯೂನಿವರ್ಸಿಟಿ ಮೂವ್ ಆಯ್ತ ಅಂದ್ರ.
ಅಲ್ ಮೂವಾಯ್ತು ಅಲ್ಲಿಯ ಮೂವ ಆಯ್ತು ಅಲ್ಲಿ ಮೂವ ಆಯ್ತು ಮೂವ ಆಂತಲ್ಲ ಅವರು. ಕಂಪ್ಯೂಟರ್ ಟೈಪಿಂಗ್ ಅವ್ರಿಗೆ ಹೆಂಗರ ಮಾಡಿ ಟೈಪಿಂಗ್ ಮಾಡಕ್ ಅಂದಿಲ್ಲ ಟೈಪಿಂಗ್ ಮಾಡಕ್ ಮಾಡ್ಬಿಡ್ಬೇಕು ನೀವು. ಟೈಪಿಂಗ್ ಮಾಡೇ ಮಾಡ್ತಾನ ಎಲ್ಲರದು ಮಾಡೇನಾ ಹೋದ್ ಸಲ ನೋಡಿದಿ ಯಲ್ಲಾ
ಹ್ಮ್.
ಹಾ ಹೆಚ್ಚ ಮಂದಿನ ಮಾಡನ್ ಟೈಪಿಂಗ್.
ಅಲ್ಲಾರಿ ಅಲ್ಲಿ ಆಕಿ ಯನಿವರ್ಸಿಟ ಮೇಡಮ್ ಇದ್ದಲ ಅಲಾ. ಇ ಕಡೇ.
ಹಾ.
ಆ ಮೇಡಮು ನಂದು ಒಂದ್ ಸ್ವಲ್ಪ ಮಿಸ್ಟೇಕ್ ಇದ್ರೂ ತೊಗೋಲಿಲ್ಲ್ಲ ಅವನವನ್ನ.
ನಾವೇ ತಗೋತಾರ ಅವರು ಮಂದಿ ನೋಡಿ ಮಾಡ್ತಾರ ಅವರು.
ನತನಲ್ಲಿ ಆರೋಲಿ ಹಕ್ ನೋಡು ಹಂಗ ಪರಿಚಯದ್ರಲ್ಲಿ.
ಸರಿ ತಗೊ ನವಾರಿ ಕೇಳ್ತರಿ ಏನ್ ಅಂತರಿ.
ನೋಡಿ ನಾವು ಸ್ವಲ್ಪ ಇದ ರೊಕ್ಕ ಗಿಕ್ಕ ಕೊಟ್ರ ನಡಿತದ.
ಅವ್ರ ಹಂಗಲ್ಲಲ್ಲ ಅವರು ಡಾಕ್ಯುಮೆಂಟ್ಸ್. ನೋಡ್ರ ಕಾಲೇಜ್ ನೋಡ್ತಾರ ಕಾಲೇಜ್ ಏನ್ ಸಮಸ್ಯೆ ಇದ್ರೆ ಹಳ್ಬ ಬಿಡುವ ಅಂತರು.
ಹೆಂಗ.
ಇವ ಅವಂಗ ಅನ್ನಲಾರಿ ಡಾಕ್ಯುಮೆಂಟ್ಸ್ ಗಿಕ್ಯುಮೆಟ್ಸ್ ಅದಾ.
ಹ್ಮ್ಮ್.
ಡಾಕ್ಯುಮೆಂಟ್ಸ್ ಒಂದು ಒಂದ್ ವಾರದಾಗ ಒಂದ್ ವರ. ಹ
ಹ್ಮ್.
ನಂದ ಎಲ್ಲ ಡಾಕ್ಯುಮೆಂಟ್ಸ್ ಸಾವಿರ ತೊಕೊ ಒಂದ ಡಾಕ್ಯುಮೆಂಟ್ಸ್ನ ತೆಗ್ದಿಲ್ಲ.
ಹ್ಮ ಹೌದಾ.
ಆಧಾರ್ ಕಾರ್ಡ್ ಈ ಆಧಾರ್ ಕಾರ್ಡ್ಫೋನ್ ನಂಬರ್.
ಹ
ಅವ್ರ ಲಿಂಕ್ ಬುಕ್ ಕೆನರಾ ಬ್ಯಾಂಕ್ ಪಾಸ್ಬುಕ್ ಅವ್ರೇ ತೆಗೆಗ್ರು ಹಾ ಡಿಪಾಸಿಟ್ ಅವ್ರೇ ಮಾಡ್ರು.
ಯಾರ ಮಾಮಾ ಯಾರು.
ಬರಿ ಹದಿನೈದುಮದ ಕೆರಾ ಬ್ಯಾಂಕ್ ಅಕೌಂಟ್ ತೊಂಡು ರಕ್ಕ ಫಲ್ ಮಾಡಿ ಹೊರಗೆ ಬಂದೇೆ ಹದಿನೈ ನಿಮಿದಾಗ.
ಹ್ಮ. ಹ ನಟ್ಟಲ್ಲಿ ಒಂದ್ ಐದಣ ಇದದವನು ಅವನು
ಏ ಮಾವ
ಸುನ್ನ ಮಾಡಲ್ಲದು ಅದ್ರಾಗ ಅದ ಎಲ್ಲಿ ಯಾವ್ದ ಇದನ್ನ ಮಾಡಕ್ ಹೋಗಿ ಈಗ ಎಲ್ಲಿ ಹಾಸ್ಪಿಟ್ಲ್ ಸಮೇ ಕರ್ಕೊಲ್ರ ಅಂತ ಅವ್ ನೋಡಿದ್ರೆ
ಕರ್ಕೊಲ್ ರೋತ್ತದ ಅದೇ ಆನ ಆಟ ಇ ಕೊರ್ಸನ್ ಜ್ಯಾಲಿ ಎಲ್ಲಟ
ಮಾಡದಾಗ ಮಾಡ್ಯನ ಈಗದ ಲ್ಯಾಬ್ಗಳು ಇಲ್ಪ್ಪ ಲಬ್ ಅಲ್ಲಿ ಒಂದ ಇಂದ ಇರ್ತಾರ ಅಂತ ಮಾಡಿರ್ತಾರ ಲಾಭಳು ಆಯ್ತ ಅವು ಪರಿಚಯ ಹೋಗಕ ನಡತದ ನ
ತುಂಬ ಜನ ಮಾಡ್ತಾರೋ
ಹಾ
ಒಂದು ಕಾಲೇಜ್ ಆಐಲ್ಲ ಅಂದ್ರ ಒಂದು ಐವತ್ತು ಜನರ ಇದ್ದೇ ಇರ್ತಾರೆ ಐವತ್ ನೂರು
ಹ್ಮ್
ಹು ಮತ್ತ ಅಲ್ಲ ಗ ಗೋತ್ತಿದ್ದರು ಸರಿ ಗ ಚನ
ಹಾ ನಮ್ ಊರ ಹೋಗಬ ಯಾವ ನಮ್ದ ನಮ್ ನಮ್ಮ ರು ಒಂದ ಒಬ್ಬಂದಾಬಾಬ ಇಲ್ಲ ನಮ್ಮೂರುನ ಹಾ ಮೂರ್ ಕಿಲೋ ಮೀಟರ್ ನಮೂರಲಸಿ ಅ ಬಂದ ಜನ ಅವನ ಕೇಳಿ ಅವ ಆರ ಅವ್ರಳೆಕ್ ಬಂದ್ರ ನಾನ ಅವ
ನಜ್ನವರನಜ್ವ ಹ
ನೋಡಪ್ಪ ಹೆಂಗ ಮಾಡ್ದ್ ನ ಅದಾನ ವೈಕಾನ ಸುಮ್ಮನೆ ಅತ ಹ
ಪಾ ಪಿ ಎಸ್ ದಿನ ಆಯ್ತ ಕ ದಿನ ಮಾತಾಡ ಎಲ್ಲ ಪಾಪಿನ ದನ್ನ ಫೋನಚ್ ಕತಾನ ಅಲ್ಲ ಅಂದಾನ
ಅದಲ್ಲಿ ನಾವ ಹೆಂಗ ಯಾರ್ ಕಾಯಲ ಏ ಅತೇನಂತ ಬಗ ಸಲಗ ನ್ಟ ಏಂತಂದ್ರರು ಅದ ಸ್ಟ್ಯಾಂಪ ಹೊಡಿಸಿ ಬಂದ್ರ ನಡೆಲ್ಲ ಅಂತನ ಮಗ ಸುರೇಶ್ ಅವ್ರನ್ ನಡಲಂದ್ರ
ಹ
ಹ್ಮ್
ಏ ಮಾಸ್ ಕಾಡ್ ಇತ್ತಂದ್ರ ಆಯ್ ಬಟ್ರ ನೀ್ಗಸನ್ಕ್ ನಿಮಗ್ ಮಾಸ್ ಕಾಡ್ ಕೊಡ್ತಾರ್ರಸ್ಡ್ಲ್ಲ ಬರದವ್ರೀ
ಹಾ
ಇ ಇದು ನೀವು ಮಾಡೋದು ಟ್ಯಾಟ್ ಬ್ಯಾಗ
ಹಾ ಚಂತ
ಹ ಮಾಲ್ಲಗಳು
ಮ
ನಾಸ ನಡೋ
ಹ
ಲದು ಮಾಡಡ ಗುನ ಕಡೆಂದ ಅವ
ಹಾ ಆಗೆ ಹ ಮುಟ್ಟ ಅಂಟ ನಿಿಂದೆ
ಶ
ಊಟ ಹೋಗಲಾಗೆದ ಗಾಳಿ ಬಿಟ್ಟದಲ್ಲ ಸರಿ ಕೆಳಸ ಲಗೇದ ವಾಯ್ಸ್
ಹಾ ದೋಸ್ತೋ ಮ
ಏನ್ ಹ
ಎಲ್ಲ ಡಾಕ್ಯುಮೆಂಟ್ಸ್ ಎ ರಡಕೊಂಡಿರ ಎಲ್ಲಾನೇ
ಡಾಕ್ಯುಮೆಂಟ್ಸ್ ಇವು ರೆಡಿ ಆಗ ಒಂದ ಇಲ್ಲ ನೋಡೆಂತ್ ಟೆಂತ್ತ್ ಮಾಸ್ ಕಾರ್ಡ್ ಒಂದ
ಪಾಕೆಲ್ಲಾ ರೆಡಿ ಆಗ
ಹಾ ಎಲ್ಲ ಹ ಗ್ರಾಮೀಣ ಇವೆಲ್ಲ ಸದ
ಆಯ್ತ ಎಲ್ಲಂದರೆ
ಮತ್ತೆ ಸರಿ ತೊಗೊ ಲೇ ಆಮೇಲೆ ಅಚ್ಚತೀನಿ ಗಾಡಿ ಸಿಕ್ಕುತ್ತ ಗಾಡೆಗ ಹೊಂಟೀನಿ